ವರ್ಕ್ ಫ್ರಮ್ ಹೋಮ್.
ವರ್ಕ್ ಫ್ರಾಮ್ ಹೋಮ್.
ಹಾ.
ವರ್ಕ್ ಫ್ರೋ ಅಂದ ಮನೆಯಿಂದ ಕುಂತ ಏನಾರ ಕೆಲಸ ಮಾಡ ವರ್ ಫ್ರೋಮ್. ಆ ಥರಾನೇ ಒಟ್ಟ.
ಹಾ ಮಾಡ್ಬೋದು ಏನ್ ಏನೇನ್ ಮಾಡ್ಬೋದ ಅಂದ್ರೆ. ಟೈಲರಿಂಗ್ ಮಾಡ್ಬೋದಾ.
ಹೆಂಗ ಮಾಡ ಹ ಈಗ ನೋಡು ಬಟ್ ಈಗ ಏನಾರ ನಾವು. ಒಂದ್ ತಿಂಗ್ ಬೇಕಂದ್ರು ಹೊರಗೆ ಹ ತರದೇನ್ ಬೇಕಾಗಿಲ್ಲ ಮನ್ಯ ಕುಂದ ಆರ್ಡರ್ ಆಗ್ಬೋದಲ್ಲಾ ಬಿಳ. ಬ್ಲಿಂಕಿಟ್ಟು ಹತ್ತು ನಿಮಿಷೊಳಗೆ ನನ್ಗೆ ಹತ್ತ ನಿಮಿಷೊಳಗೆ ಬೇಕಂದ್ರೆ ಬ್ಲಿಂಗ. ಈಟವ ಎಲ್ಲಾ ಬಂದ ಬಿಟಾವ.
ಹೌದೌದೌದು ಬಂದ್ಬಿಟ್ಟವು. ಇನ್ನೊಂದ ಏನ್ ಗೊತ್ತಾ ಆ ಮನೆಯಲ್ಲೇ ಕುತ್ಕೊಂಡು. ಅವರು ಒಂದು ಈಗ ಏನಂತಾರ ಅವ್ರಿಗೆ ದಲ್ಲಾಳೆ ಅಂತಾರಲ್ಲ.
ಹಾ.
ಅದಕ್ ನೀನ್ ಏನಂತಿದಿ.
ಹ್ಮ್ ಮುಂದ್ ಹೇಳ್ವ.
ಹ ಈಗ ಈಗ ನಿನ್ ಕಡೆಯಿಂದ ನಾ ತಗೊಂಡು ನಾವ ಇನ್ನೊಬ್ರಿಗೆ ಸೇಲ್ ಮಾಡದು.
ಹಾ ಹಾ ಹಾ ಹಾ ಹಾ.
ಈ ತರನು ಮನೇಲ್ಲೇ ಕುತ್ಕೊಂಡ್ ಮಾಡೋದು ಹ. ಅವ್ರ ಬಂದ್ ಕೊಟ್ಟ ಹೋಗ್ತಾರ ಇವ್ರಿಗೆ ಮತ್ತೆ ಕಸ್ಟಮರ್ ಬಂದ ಇವ್ರ ತಕ್ ತಗೊಂಡ ಹೋಗ್ತಾರ. ಹಾ. ತರ ಇಲ್ಲಿ ಸ್ಟಾರ್ಟ್ ಆಗೈತಿ ವರ್ಕ್ ಹ್ಮ.
ಹ್ಮ ಮತ್ತ ಇವನು ನಮಗೇನ್. ಈಗನ್ ಈಗಿನ ಜನ್ರೇಷನ್ಗ ನಾವು ಕಷ್ಟ ಪಡೋದು ಬೇಡ. ಎಲ್ಲಿ ಹೋಗೋದ ಬ್ಯಾಡ್ನಿ ಕುಂತಲ್ಲ ಕುಂದರಿ ಎಲ್ಲಾ ಇಲ್ಲೇ ಬರ್ತವು. ಈಗ ಬಟ್ಟೆ ಬೇಕಾ ನಿನಗೆ ಅಮೆಝಾನ್ ಇಂಥ ಫ್ಲಿಪ್ಕಾರ್ಟ್ ಎಲ್ಲ ಅದಾವ. ಒಟ್ಟಿನೆಲ್ಲ ಹಾ.
ಹ್ಮ. ಹ್ಮ ಎಲ್ಲಿ ಹೋಗೋದೇ ಬೇಡ ಮನ್ಯ ಕುತ್ಕೊಂಡ ಏನ. ಎಲ್ಲಾ ಮಾಡ್ಕೊ ಬಹುದು. ಇನ್ನು ಒಂದು ಫೋನ್ ಕಾಲ್ಸ್ ಇರುತ್ತಾ ವರ್ಕ್ ಫ್ರಮ್ ಹೋಮ್.
ಹ್ಮ.
ಆ ಯಾವ್ದಾದ್ರು ಒಂದು ಮಾಹಿತಿ ಕೊಡೋದ ಅವ್ರಿಗೆ. ಆ ಫಾರ್ ಎಕ್ಸಾಂಪಲ್ ಜಿಯೋ ಈಗ ನಿಮ್ದು ಫೋನ್ ನಂಬರ್ ಕಾಲ ಆಗೈತ್ರಿ. ರೀಚಾರ್ಜ್ ಮಾಡ್ಕೋರಿ ಹ ಐದನೆ ಈ ತರ ಹೇಳೋದ್ರ ಮನೆ ಕುತ್ಕೊಂಡು ವರ್ಕ್ ಮಾಡಬಹದು ಅವ್ರು.
ಹ್ಮ್ ಹ್ಮ್
ಮತ್ತೆ ಏನಾದ್ರು ಮಟೀರಿಯಲ್ಸ್ ಈಗ ಏನದು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರಲಾ.
ಹ್ಮ್ ಹ್ಮ್ ಅವರು ನೋಡು ವರ್ಕ್ ಫ್ರಮ್ ಹೋಮೇ ಅದ ಏನಾಯ್ತ ಹೇಳಪ್ಪಾ. ಎಲ್ಲ ಕುಂತಲ್ಲೇ ಮಾತಾಡ್ತಾರೆ ಅವರು ಅಲ್ಲಿ ಕುಂತಿರ್ತಾರೆ ಇಲ್ಲಿ ಕುೂಂತಿರ್ತಾರೆ ಅದೆಲ್ಲೋ ಇರ್ತೈತಿ ಪ್ಲಾಟ್.
ಹಾ ಅದು ಎಲ್ಲೋ ಇರುತ್ತ ಕಸ್ಟಮರ್ಸ್ ಎಲ್ಲೋ ಇರ್ತಾರ ಓನರ್ಸ್ ಎಲ್ಲೋ ಇರ್ತಾರ.
ಅದು ಸೈಟ್ ಅಲ್ಲಿ ಹೋಗಿ ನೋಡ್ಬೇಕಂಗಲ್ಲ ಎಲ್ಲಾ ಫೋನನಾಗ್ ತೋರಿಸ್ತೈತೇ ಲೈವ್ ಲೋಕೆ ಶನ್ ತೋರಿಸತೈತಿ ಆ ಜಾಗದ ಸತಿನು.
ಹ ಇವ್ರ ಏನ್ ಮಾಡ್ಬೋದು ಅವ್ರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕಳಸ್ಬಹದು ಸುಮನೆ ಇವರ. ಹೊಂಗಗ ಹೋಗಂಗೂ ಇಲ್ಲ ಇವಾಗಿನ್ ಕಾಲ್ದಾಗ ಹಂಗ ಆಗ ಹ.
ಅಲ್ ನೋಡಿ ಈ ಪ್ಲಾಟ್ ಐತಿ ಅಲ್ಲಿ ರೋಡ್ ಎಲ್ಲ ಐತಿನ ಸತಿ ಫೋನ್ ಎಲ್ಲ ತೋರಿಸತೈತಿಲಾ ಎತ್ ಮರ ರೋಡ್ ಐತಿ ಯಾವ್ದಹಿಂಗ್ ಐತಿ ಎಲ್ಲಿ ಹೋಗೋದು ಬೇಡ. ಇಷ್ಟು ಇಷ್ಟು ಹಿಂಗ ಅಗೆತ ಅವಲಕ್ಕಿ.
ತೊಗೊಂಡ ಎಲ್ಲಾ ನೋಡ್ಬೇಕಂದ್ರೆ ನಮಗ ಸರ್ವೆ ನಂಬರ್ ಯಾವ್ದ ಎಲ್ಲಾ ತೋರಿಸಬಿಡದ.
ಹಾ ಎಲ್ಲಾ ತೋರಿಸತೈತಿ.
ಹ್ಮ್ ನಾವ್ ಎಲ್ಲಿ ನಿಂತೀವ್ ಅನ್ನೋದು ತೋರಿಸತೈತಿ.
ತೋರಿಸತೈತಾ.
ಯಾವ್ದು ಭಯ ಪಡೋ ಅವಶ್ಯಕತನೂ ಇಲ್ಲ ಇವಾಗ. ಹ್ಮ್
ನೋಡ ಈಗ ಎಷ್ಟು ಕೊರೋನಾ ಟೈಮ್ನಾಗ ಬಂದಾಗ ಎಲ್ಲ ನೋಡ ವರ್ಕ್ ಫ್ರಂ ಹೋಮ್ ಅಂತ ಹೇಳಿ ಈಗ ನಮ್ಮ ಅಣ್ಣಗೋಳುನು. ಅವ್ರೆಲಾ ಈಗ ಬೇರೆ ಊರಗ್ ಬೆಂಗ್ಳೂರ್ನಾಗ ಹಂಗೆಲ್ಲಾ ಇದ್ರ ಎಷ್ಟ್ ಖರ್ಚಾಗಗ್ತಿತ್ತವರ. ಆರಾಮ್ಸೆ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಜಗ್ಗು ಗಳಿಸಬೋದು. ಯಾಕಂದ್ರ ಹಳ್ಳ ಈಗ್ ನೋಡ ಹಳ್ಳಿ ಊರರ ಇದಾಗ. ಹಳ್ಳಿ ಊರಾಗ ಇರ್ತಾರ ಸಿಟ್ಯಾಗ್ ಇದ್ನ ಅಂದ್ರ ಅಲ್ಲಿ ಮನಿ ಬಾಡಗಿ ರೇಷನ್ ಹೊರಗೆ ಹೋಗೋದು ಅದು ಇದು. ಹಳ್ಳಿ ಒಳಗಿದ್ರ. ಏನ ಐತೆ ಹೇಳ್ ಮನಿ ಬಾಡ್ಗಿ ಇರಲ್ಲ ಏನ ಇಲ್ಲ ಅಲ್ಲಿ ಇಪ್ಪತ್ ಸಾವಿರ ಇದರದೆ ಸಾವಿರ ರೂಪಾಯಿ ಇರ್ತೈತಿ ಬಾಡಿಗಿ.
ಹಾ ಬಾಡ
ಕಳಸ್ಬಹದು ಅದ ಅದಕೆ. ಹಾ ಮತ್ತ ಸ್ಟ್ರೆಸ್ ಇರಲ್ಲ ಮತ್ತ ಹೋಗ ಹೋಗೋದು ಬರೋದು ಬರಬೇಕು ಅನ್ನೋದ.
ಟೆನ್ಕ್ಷನ್ ಇರಲ್ಲ ಮತ್ತೆ ಅದು ತರಕಾರಿ ಇದೆಲ್ಲಾ ಬಾಳ ಉಳಿತಾಯ ಏನ ಆಗ್ತ ತೈತಿ ಹಳ್ಳಿ ಇರ್ತೈತಲ್ಲಾ ಮೊದ್ಲ ಬೆಳತಿರ್ತಾರ ಹೂ ಅವರು ಹೊಲದಾಗ ಇಷ್ಟ ಇವ್ರು ಹೂ.
ಇವ್ರು ವರ್ಕ್ ಇಲ್ಲ ವರ್ಕ್ ಫ್ರಮ್ ಹೋನ್ ಅಂದ್ರೆ ಮನ್ಯಾಗ ತಾವೆ ಹಿಂಗ್ ಇದ ಮಾಡ್ಕೊಂಡ್ ಇದು ತಿನ್ಬೋಬಹುದು ಹೊರಗ ಇತ್ತ ಅಂದ್ರ ಬ್ಯಾರೆ ಊರಾಗ. ಅಲ್ಲಿ ಫುಡ್ ಆರ್ಡ್ರರ್ ಹಾಕತ್ನ ತಿನ್ನದು ಖರ್ಚು ಎಲ್ಲಾ ಖರ್ಚು.
ಹೌದೌದು
ಮತ್ತ ನೋ ಈಗ ನ ಈಗ ನೋಡ. ಈಗ ಎಷ್ಟೋ ಜನ ಬೇರೆ ದೇಶಕ್ಕ ಹೋಗಿ ಓದೋರು ಅಲ್ಲೆಲ್ಲಾ ಮಾಡಕತ್ತ. ತರ ಕೆಲ್ಸ ಮಾಡದೆಲ್ಲಾ ಅಲ್ಲೆಲ್ಲಾ ನೋಡು ವಾರ್ಗೀರ್ ಹಾಕತ್ತವು ಹಿಂಗಾತಂದ್ರ ಜೀವನ ಹೆಂಗ ಮಾಡದ. ಹೇಳ ಒಪ್ಪಿಸಿ ಬರಕ ಆಗತ್ತ ಬರಕ ಆಗಲ್ಲ ಅಲ್. ಗ್ಯಾರಂಟಿನೇ ಇರಲ್ಲ ಅದ ವರ್ಕ್ ಫ್ರ್ ಹೋಮ್ ಅಂದ್ರೆ ಅವ್ರ ಪೇರೆಂಟ್ಸ್ ಕಣ್ಮಂದ ನ ಇರ್ತಾರಾ
ಹ್ಮ್ ಬಾಳ ಸೆಕ್ಯೂರಿಟಿ ಸೆಕ್ಯೂರ್ ಇರ್ತಾರ
ಹ್ಮ ಹ್ಮ
ಹ್ಮ್ ಈ ಆಳ್ಕ ಚಂದ ಐತಿ ಹ್ಮ್ ಹ್ಮ್ ಏನು ರಚಿಕವ ಏನು ಈ ತಾಜಿನ ಮಾ ತಾಜ್ಮಸ ಹೌದೌದು ನ ತಂದೆ ತಾಯ ನೋಡ್ಕೊಂಡ ಇರ್ಲಾರ್ದಂಗ ಆಗ್ಬಿಟ್ಟೈತಿ ಇವಾಗ
ಏ ವರ್ಕ್ ಫ್ರಮ್ ಹೋಮ್ ಇದ್ ಅಂದ್ರೆ ತಂದೆ ತಾಯಿ ಮುಂದೆ ಇರ್ತಾರ ಮಕ್ಳುನ್ನಲ್ಲ ಇರ್ತಾರ ಅವರು ಎಂಜಾಯ್ ಮಾಡ್ಬೋದು ಇವ್ರು ಎಂಜಾಯ್ ಮಾಡ್ಬೋದು. ಒಂದ್ ಲೆಕ್ಕ ನೋಡಿದ್ರರು ವರ್ಕ್ ಇದನು ವರ್ಕ್ ಫ್ರಮ್ ಹೋಮ್ ವಲ್ಲ ಚಲೋ ಬಟ್ ನೋಡ ಇನ್ನೊಂದು. ಕೆಲ್ಸ ಹೆಂಗ ಗೊತ್ತಾ ಕೆಲ್ಸ ವರ್ಕ್ ಫ್ರಮ್ ಹೋಮ್ ಅಲ್ಲ. ಕಂಪ್ನಿಗ ಹೋಗಿ ಕೆಲ್ಸ ಮಾಡರು ಕಂಪ್ನಿ ಒಳಗ ನೂರ್ ಮಂದಿ ಹಾಳ ಇರ್ತ
ಹ್ಮ
ಅಲ್ಲಿ ಕೆಲ್ಸ ಮಾಡ್ರ ಯಾವ ವರ್ಕ್ ಫ್ರಮ್ ಬಿಸ್ನೆಸ್ ಮ್ಯಾನ್ಸಳು ಅವ್ರರು ಏನ ಹೋಗಲ್ಲ ಅಂದ್ರೆ. ಕಂಪ್ನಿ ಒಳಗ ತೊಳೆಯೋದು ಬಳೆದ ಏನ ಇರಲ
ಹ್ಮ್
ವರ್ಕರ್ ಮಾಡಾರ ಹಿಂಗ ಕಸಬುಳಿ ಅವ್ರರಿಗೆಲ್ಲಾ ನಷ್ಟ ಆಗ್ತಿತ್ತಲ್ಲ. ಅವ್ರ ಕೆಲ್ಸ ಇಲ್ಲಾರದಂಗ ಆಗ್ತತ್ತಲ್ಲ. ಅವ್ರಗೂ ಅವ್ರಿಗೂ ಲಾಸ್ ಆಗ್ತಿತ್ತಲ್ ಕೆಲ್ಸ ಮಾಡರ್ ಈಗ ಇವ್ರ ಏನ ಇದ್ದ್ ನೋಡು ಇವ್ರ ಕೆಲಸ ವಕ್ ವರ್ಕ್ ಮಾಡೋರ್ ಏನಾದ್ರು ಮ್ಯೇರ್ಸ್ ಅಂತ ಎಲ್ಲ ಇದ್ರೆ ಇವ್ರರಿಗೆಗ ಹೋಗಿಟಿ ಎತ್ಡ ಹೋಗಿ. ಹ ಕಾಫಿತ್ಕೊಂಡು ಹೋಗದ್ ಕೊಡೋದು ಏನ ಕೆಲ್ಸ ಇರ್ತ ಒಟ್ಟು ಬೈ ಚಾನ್ಸ್ ಇವರೇ ಮನೆಗಿದ್ರ ಅವ್ರಲ್ಲಿ ಕೆಲ್ಸ ಏನ್ ಇರ್ತಾರ. ಏ ಏನು ಕೆಲ್ಸ
ಹಾ ಅವ್ರ್ದು ಇರಂಗಿಲ್ಲ ಹ್ಮ್ ಹ ಮತ್ತೆ ಕಂಪ್ನಿ ಕಂಪ್ನೀಸ್ನ್ ಎಲ್ಲಾ ನಡೆಯಂಗಿಲ್ಲ ಕಸ್ಟಮರ್ಸ್ ಸಿಗಂಗಿಲ್ಲ ಅಂದ್ರೆ ಅವ್ರ ಕಂಪ್ನಿ ಏನ್ ನಡ ನಡತತಿ
ಹ್ಮ್ ಹ್ಮ್
ಹ ನೆಗೆಟಿವ್ನು ಐತಿ ಪಿಟಿವ್
ಪಾಸಿಟಿವ್ನುೂ ಐತಿ ಯಾರಡುೂ ಐತಿ ನಮಗೆ ಒಂದೇ ಐತಿ ಅಂತನೇ ಹೇಳ್ತಾರಲ್ಲ
ಹ್ಮ್ ಆಯತಾ ಮೂ ಯ್ಯ ಒಂದ್ ಲೆಕ್ಕ ನೋಡಿದ್ರ ಹಳ್ಳಿ ಲೈಫ ಬಾಳ ಚಲೋ ಅನ್ಸುತ್ತ
ಹ್ಮ್ ಹ್ಮ್
ಹಳ್ಳಿಯಾಗಾದ್ರೆ ಮಕ್ಕಳು ಕೆಡಂಗಿಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಕಲ್ಕೊಳಂಗಿಲ್ಲ
ತೊಳೆಯೋ ಹಂಗಿಲ್ಲ ಹೌದು
ಅ ಸಿಟಿ ಒಳಗಾದ್ರೆ ಆಟೋಮೆಟಿಕ್ ಆಗಿ ಕಲ್ತ್ ಬಿಡ್ರ. ಅಲ್ಲಿ ಅವ್ರ್ದು ಸೊಸೈಟಿ ಎಲ್ಲ ಅವ್ರ ಕಲಬಾರ್ದಂದ್ರರು ಕಲಿಸ ಬಿಡ್ತೇತಿ.
ಕಲ ಬಿಡ್ಸರ್ತದ ಈಗ ಇಲ್ಲಯ ನೋಡ ಎಷ್ಟೋ ಜನ ಹುಡ್ರು ಅವ್ರ ಪೇರೆಂಟ್ಸ್ ಜೊತೆಗೆ ಇದಾಗ ಅಷ್ಟು ಒಳ್ಳೆ ಇರ್ತಾರೆ ಇಲ್ಲೆಲ್ಲಾ ಬಂದು ಹಳ್ಳ ಇಡ್ತ. ಬಿಟಾರ ಸಿಗ್ರೇಟ್ಸ್ ಸೇದೋದು ಸ್ಮೋ ಕುಡಿಯೋದು ಇಂತವೆಲ್ಲಾ ಮತ್ತ
ಇದು ಹಳ್ಳೊಳಗ ಫ್ರಿಜ ಫ್ರಿಜ್ ಬ ಈಗ ಅಂದ್ರೆ ಏನಂತ ಗೊತ್ತಿರಲ್ಲ .
ಗೊತ್ತಿರಲ್ಲ ಈ ಕಡೆ ನಮ್ಮ್ ಮಂದಿಗೆ ಈ ಕಡೆವಕೆಲ್ಲಾ ತಿನ್ ತಿನ್ ತಿಂದ. ಅವ ಆರೋಗ್ಯ ಎಷ್ಟ ಹಾಳ್ ಮಾಡ್ಕೊಂತರ್ ಅಂತ ಗೊತ್ತಾ.
ಹ್ಮ್. . ಅಯ್ಯೋ ಶಿವಾ ಹೂಂ. ಅವ್ರಿಗ ಇಪ್ಪತ್ನಾಕ್ ತಾಸ ಕೆಲ್ಸ. ಕೆಲ್ಸ ಮಾಡಕ್ ಕೊಟ್ಟ. ಕೊಟ್ರ ಅವ್ರಿಗೆ ಏನು ಆಗಂಗಿಲ್ಲ ಹ್ಮ್. ನೀ ತಕ ಮಾಡತ ಕಳ್ಸಲಿ ಆಗ್ಕ ಹೌದೌದು. ಕ್ರಿಯೇಟಿವಿಟಿ ಮೈಂಡ್ ಇರಂಗಿಲ್ಲ ಅವ್ರಿಗೆ ಮೈಂಡ್ ಹೊರಂಗಿಲ್ಲದ ಅಂತಲ್ಲ. ತಿಂದ್ರ ಹ್ಮ್ಮ್. ಮತ್ತೆ ಹಳ್ಳಿಯೊಳಗ ಆದ್ರ ಬೆಳಗ್ಗೆ ಬೇಗ ಎದ್ದೇಳು ತಕ್ಕಂತ ರೂಢಿ ಇರ್ತೈತಿ. . ಹ ಊರಿಗೆಲ್ಲ ಆರು ಗಂಟೆನ ಬಾಳ ಬೇಗ ಅವ್ರಿಗೆ. ನಮಗದು ಲೇಟು ಬಾಳ. ಹ್ಮ್ಮ್. ಹಳ್ಳಿ ಲೈಫ್ ಲೈಫ್ ಬಾಳ ಬೆಸ್ಟ್.
ಹ್ಮ್.
. ದೀಪಾವಳಿ ಮತ್ತೆ ನಿಮ್ ಕಡೆ ಎಲ್ಲಾ ಈ ಫ್ರೆಂಡ್ಸ್ ಅವ್ರಲ್ಲಾ ಹೆಂಗದಾರ. .
ನಮ್ ಫ್ರೆಂಡ್ಸ ನಮ್ ಫ್ರೆಂಡ್ಸ್ ಎಲ್ಲಾ. ಬರೇ ಸೋಷಿಯಲ್ ಮೀಡಿಯಾ ಅಡಕ್ಟ್ ಎಲ್ಲಿ ಹೊರಗೆ ಹೋಗಬಾರ್ದ ಅಂತಾರ ಎಲ್ಲ ಕುಂತಲ್ಲೇ ಆಗ್ಬಕ್ಂತಾರ.
ಹ್ಮ. ಫ್ರೆಂಡ್ಸಿಗೆಲ್ಲಾ ಟೈಮ್ ಕೊಡ್ತಾರಿಲ್ಲ. ಅಯ್ಯೋ ಶಿವನೇ. ಹ್ಮ್ಮ್ ಹ್ಮ್ಮ್. ಹ್ಮ್ಮ್. ಹ್ಮ ನೀನೆ ಸ್ವಲ್ಪ. ಹಾ ಸರಿ ನಮ್ದು ಸುತ್ತುತ್ತಲ. ಸಮಾಜನ ಸ್ವಲ್ಪ ಚೆನ್ನಾಗಿರ್ಬೇಕು ನಾವು ಬೆಳಿಬೇಕಂದ್ರ ನಮ ಸುತ್ತಮುತ್ತ. ಮುತ್ತಲಿನ ಸಮಾಜನೂ ಚೆನ್ನಾಗಿದ್ದಾಗ ಮಾತ್ರ ನಾವ್ ಬೆಲ್ಯಾಕ್ ಸಾಧ್ಯ. ಹೌದಿಲ್ಲ ಹೆಲೋ. ಹಲೋ ಹಲೋ. ಹೆಲೋ. . ಹಲೋ ಹಲೋ. ಹಲೋ ಹಲೋ. . ಹಲೋ. ಹಲೋ. . . . ಅದ ತಕ್ಕಲ ಯಾರ್ ಜನ ಒ ತಕ್ಕ ಅಡ್ಡ ಬಿಟ್ಟದೆ ಹೋ ನಸಿಸಿತ್ ಮಾಡ್ಕೊಂಡ